ನಮಸ
ಪೆ
ಹೆಗಿದ್ದೀರಿ
ಚೆನ್ನಾಗಿದ್ದೀರಿ
ಹ್ಮ್ ನಾನು ಚೆನ್ನಾಗಿ ಇದ್ದೇನೆ ಇಂದು ಐತಿಹಾಸಿಕ ಸ್ಥಳಗಳ ಕುರಿತು ಮಾತನಾಡೋಣವೇ
ಹಾ ಸರಿ ನಮಸ್ತೆ ನ ಸ್ನೇಹಿತ ಇಂದು ಕರ್ನಾಟಕದ ಇತಿಹಾಸ ಸ್ಥಳಗಳ ಬಗ್ಗೆ ಮಾತನಾಡೋಣ
ಖಂಡಿತ ಕರ್ನಾಟಕವು ಇತಿಹಾಸ ಕಲೆ ಸಂಸ್ಕೃತಿ ಮತ್ತು ವಾಸ ವಾಸ್ತುಶಿಲ್ಪದ ಶ್ರೀಮಂತ ಪಾರಂಪರೆಯನ್ನು ಹೊಂದಿರುವ ರಾಜ್ಯವಾಗಿದೆ ಸ
ಕರ್ನಾಟಕದಲ್ಲಿ ಏಕೆ ಇಷ್ಟು ಹೆಚ್ಚು ಮಾಹಿತಿ ಇತಿಹಾಸ ಸದಾ ಸ್ಥಳಗಳಿವೆ
ಕರ್ನಾಟಕವನ್ನು ಕ್ದಂಬರು ಗಂಗರು ಚಾಳುಕ್ಯರು ರಾಷ್ಟ್ರಕೂಟರು ವೈಸ್ ಲರು ವಿಜಯನಗರದ ಅರಸರು ಹಾಗೂ ಮೈಸೂರು ಒಡೆಯರು ಸೇರಿದ ಅಂತೆ ಅನೇಕ ರಾಜವಂಶಗಳು ಆಾಳಿದವು ಪ್ರತಿಯೊಂದು ರಾಜವಂಶ ವು ದೇವಾಲಯಗಳು ಕೋಟೆಗಳು ಅರಮನೆಗಳು ಮತ್ತು ಸ್ಮಾರಕಗಳನ್ನು ನಿರ್ಮಿಸಿದರು
ಮೊದಲು ಹಂಪಿಯ ಬಗ್ಗೆ ಹೇಳು
ಅ ಹಂಪಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇಲ್ಲಿ ವಿರು ರುಪಾಕ್ಷ ದೇವಾಲಯ ವಿಜಯ ವಿಠಲ ದೇವಾಲಯ ಕಲ್ಲಿನ ರಥ ಸಂಗೀತ ಸ್ತಂಭಗಳು ಕಮಲ ಕಮಲ ಮಹಲ್ ಆನೆ ನಿವಾಸ ಅರಮನೆಗಳ ಆವೇಶಗಳು ಮತ್ತು ಅನೇಕ ಐತಿಹಾಸಿಕ ಕಟ್ಟಡಗಳಿವೆ
ಹಂಪಿಯ ಕಲ್ಲಿನ ರಥ ಏಕೆ ಪ್ರಸಿದ್ಧ
ಇದು ಒಂದೇ ಕಲ್ಲಿನಿಂದ ನಿರ್ಮಿಸಲಾದ ಅದ್ಭುತ ಶಿಲ್ಪವಾಗಿದೆ ಅದರ ಕಲಾತ್ಮಕ ವಿನ್ಯಾಸ ಮತ್ತು ಸೂಕ್ಷ್ಮ ಕೆತ್ತನ ನೆ ಎಲ್ಲರನ್ನೂ ಆಕರ್ಷಿಸುತ್ತದೆ
ಸಂಗೀತ ಸಂಭವಗಳ ವಿಶೇಷತೆ ಏನು
ಕೆಲವು ಸ್ತಂಭಗಳನ್ನು ಮೃದುವಾಗಿ ಸ್ಪರ್ಶಿಸಿದಾಗ ವಿಭಿನ್ನ ಧ್ವನಿಗಳು ಕೇಳಿಬರುತ್ತವೆ ಎಂದು ಹೇಳಲಾಗುತ್ತದೆ ಇದು ಪ್ರಾಚೀನ ಶಿಲ್ಪ ಉಪಕಲಾ ಕೌಶಲ್ಯವನ್ನು ತೋರಿಸುತ್ತದೆ
ಬಾದಾಮಿಯ ಬಗ್ಗೆ ತಿಳಿಸು
ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿತ್ತು ಇಲ್ಲಿ ಬಂಡೆಗಳನ್ನು ಕರೆದು ನಿರ್ಮಿಸಿದ ಗುಹಾ ಆಹ ದೇವಾಲಯಗಳು ಕೆರೆ ಮತ್ತು ಕೋಟೆ ಇವೆ
ಆ ಗುಹಾ ದೇವಾಲಯಗಳ ವಿಶೇಷತೆ ಏನು
ಅವುಗಳಲ್ಲಿ ಸುಂದರ ಶಿಲ್ಪಗಳ ದೇವರ ಮೂರ್ತಿಗಳು ಮತ್ತು ಪ್ರಾಚೀನ ಚಿತ್ರಕಲೆಗಳಲ್ಲಿ ಇವೆ ಸಾವಿರ ವರ್ಷಗಳ ನಂತರವೂ ಅವುಗಳ ಸೌಂದರ್ಯ ಉಳಿದಿದೆ
ಐಹೋಳೆ ಏಕೆ ಪ್ರಸಿದ್ಧವಾಗಿದೆ
ಐಹೋಳಿಯನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಇಲ್ಲಿ ನೂರಕ್ಕೂ ಹೆಚ್ಚು ದೇವಾಲಯಗಳೆ ವಿವಿಧ ರೀತಿಯ ದೇವಾಲಯ ನಿರ್ಮಾಣ ಶೈಲಿಗಳನ್ನು ನ್ನ ಕಾಣಬಹುದು
ಪಟ್ಟದಕಲ್ಲಿನ ಮಹತ್ವವೇನು
ಪಟ್ಟದಕಲ್ಲು ಚಾಳುಕ್ಯರ ಪಟ್ಟಾಭಿಷೇಕ ನಡೆಯುತ್ತಿದ್ದ ಸ್ಥಳವಾಗಿತ್ತು ಇಲ್ಲಿನ ದೇವಾಲಯಗಳು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದೆ
ಬೇಲೂರು ಮತ್ತು ಹಳೇಬೀಡಿನ ಬಗ್ಗೆ ಹೇಳು
ಇವು ಹೊಯ್ಸಲರ ರಾಜಧಾನಿಗಳಾಗಿದ್ದವು ಇಲ್ಲಿನ ದೇವಾಲಯಗಳು ಗಳ ಗೋಡೆಗಳ ಮೇಲೆ ರಾಮಾಯಣ ಮಹಾಭಾರತ ಮತ್ತು ಪುರಾಣ ಗಳ ದೃಶ್ಯಗಳನ್ನು ಕಲ್ಲಿನಲ್ಲಿ ಕೆತ್ತಲಾಗಿದೆ
ಒ ಹೊಹಿಹೊಳೆಯ ಶಿಲ್ಪಕಲೆ ಏಕೆ ವಿಶ್ ವಿಶೇಷ ವಿಶಿಷ್ಟವ ಪ್ರಸಿದ್ಧವಾಗಿದೆ ವಿಶ್ವ ಪ್ರ್ರಸಿದ್ಧವಾಗಿದೆ
ಪ್ರತಿಯೊಂದು ಶಿಲ್ಪದಲ್ಲೂ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆ ಗಳಿವೆ ಆಭರಣಗಳು ವಸ್ತ್ರಗಳು ಮತ್ತು ಪ್ರ ಮುಖಭಾಹಗಳನ್ನು ಜೀವಂತವಾಗಿ ಮೂಡಿಸಲಾಗಿದೆ
ಶ್ರಾವಣಬಳಗೋಳದ ಮಹತ್ವವೇನು
ಇಲ್ಲಿ ಗೊಮ್ಮಟ್ಟ ವಟೇಶ್ವರನ ಭವ್ಯ ಕಲಾಶಿಲ ಪ್ರತಿಮೆ ಇದೆ ಇದು ಜೈನ್ ಅನ್ ಧರ್ಮದ ಪ್ರಮುಖ ಯಾತ್ರಾ ಕ್ಷೇತ್ರವಾಗಿದೆ ಅನೇಕ ಭಕ್ತರು ರು ಇಲ್ಲಿಗೆ ಭೇಟಿ ನೀಡುತ್ತಾರೆ
ಮೈಸೂರು ಅರಮನೆಯ ಬಗ್ಗೆ ತಿಳಿಸು
ಮೈಸೂರು ಅರಮನೆಯು ತನ್ನ ವೈಭವ ಸುಂದರ ವಾಸ್ತು ವಾಸ್ತುಶಿಲ್ಪ ಮತ್ತು ದಸರಾ ಉತ್ಸವ ಕಾಗಿ ಪ್ರಸಿದ್ಧವಾಗಿದೆ ದಸರಾ ಸಮಯದಲ್ಲಿ ಅರಮನೆಯು ಸಾವಿರಾರು ದೀಪ ದಪಗಳಿಂದ ಅಲಂಕರಿಸಲ್ಪಟ್ಟಿರುತ್ತದೆ
ಚಿತ್ರದುರ್ಗ ಕೋಟೆಯ ವಿಶಿಷ್ಟತೆ ಏನು
ಚಿತ್ರದುರ್ಗ ಕೋಟೆಯು ತನ್ನ ಬಲಿಷ್ಠ ಗೋಡೆಗಳು ರಹಸ್ಯ ಮಾರ್ಗಗಳು ಬಾಗಿಲುಗಳು ಮತ್ತು ವೀರರ ಸಾಹಸದ ಕತೆಗಳಿಗೆ ಪ್ರಸಿದ್ಧವ ಹ
ವಿಜಯಪುರದ ಬಗ್ಗೆ ಹೇಳು
ವಿಜಯಪುರವು ತನ್ನ ಭ ದವ್ಯ ಗುಮ್ಮಟ ಅರಮನೆಗಳು ಮತ್ತು ಐತಿಹಾಸಿಕ ಕಟ್ಟಡಗಳಿಗೆ ಹೆಸರು ವಾಸಿಯಾಗಿದೆ ಅಲ್ಲಿನ ವಾಸ್ತುಶಿಲ್ಪವು ಅತ್ಯಂತ ಆಕರ್ಷವಾಗಿದೆ
ಬೀದರಿನ ಇತಿಹಾಸದ ಇತಿಹಾಸ ಏನು
ಹ ಬೀದರಿನಲ್ಲಿ ಭವ್ಯ ಕೋಟೆ ಅರಮನೆಗಳು ಮಸೀದಿಗಳು ಮತ್ತು ಪ್ರಾಚೀನ ಕಟ್ಟಡಗಳಿವೆ ಇದು ಮಧ್ಯ ಯುಗದ ಪ್ರಮುಖ ಆಡಳಿತಕ್ಕೆ ಕೇಂದ್ರವಾಗಿತ್ತು
ಕರ್ನಾಟಕದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡುವುದರಿ ಇಂದ ಏನು ಪ್ರಯೋಜನ
ನಮ್ಮ ಇತಿಹಾಸವನ್ನು ನೇರವಾಗಿ ತಿಳಿಯಬಹುದು ನಮ್ಮ ಪೂರ್ವ ಚರ ಸಾಧನೆಗಳು ಮತ್ತು ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಮೂ ಕೊಡುತ್ತದೆ
ವಿದ್ಯಾರ್ಥಿಗಳು ಇಂತಹ ಸ್ಥಳಗಳಿಗೆ ಏಕೆ ಭೇಟಿ ನೀ ನೀಡಬೇಕು
ಪುಸ್ತಕಗಳಲ್ಲಿ ಓದಿದ ವಿಷಯಗಳನ್ನು ನೇರವಾಗಿ ನೋಡಬಹುದು ಇತಿಹಾಸವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು
ಸ್ಮಾರಕಗಳನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು
ಗೋಡೆಗಳ ಮೇಲೆ ಬರೆಯು ಬರೆಯಬಾರದು ಕಸ ಎಸೆಯಬಾರದು ನಿಯಮಗಳನ್ನು ಪಾಲಿಸಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು
ಸರ್ಕಾರದ ಜವಾಬ್ದಾರಿ ಏನು
ಸ್ಮಾರಕಗಳನ್ನು ಸಂರಕ್ಷಿಸುವುದು ದುರಸ್ತಿ ಮಾಡುವುದು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವುದು
ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ನ ಅಮ್ಮ ಹೆಮ್ಮೆ ಅಲ್ಲವೇ
ಖಂಡಿತ ಇವು ನಮ್ಮ ಸಂಸ್ಕೃತಿ ಪಾರಂಪರೆ ಮತ್ತು ಇತಿಹಾಸ ದ ಜೀವಂತ ಸಾಕ್ಷಿಗಳಾಗಿವೆ
ಇದು ಕರ್ನಾಟಕದ ಈ ಐತಿಹಾಸಿಕ ಸ್ಥಳಗಳ ಬಗ್ಗೆ ತುಂಬಾ ವಿಶೇಷ ಗಳನ್ನು ತಿಳಿದುಕೊಂಡೆ
ಹ ನನಗೂ ಸಂತೋಷವಾಗಿದೆ ನಮ್ಮ ನಾಡಿನ ಪಾರಂಪರೆಯ ನು ಬಿಡುವುದು ಮತ್ತು ಮುಂದಿನ ಪೀಳಿಗೆ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ನಮ್ಮಕರ್ತವ್ಯವಾಗಿದೆ
ಧನ್ಯವಾದಗಳು
ಹಾ ನೀವು ಎಂದಾದರೂ ಈ ತರ ಐತಿಹಾಸಿಕ ಜಾಗಕ್ಕೆ ಹೋಗಿದ್ದೀ ಇರಿಯಿಯೇ
ಅಂದ್ರೆ ಶಾಲೆಯಲ್ಲಿ ಕರ್ಕೋ ಅದೇ ಟೂರು ಅಂತಾರಲ್ಲ
ಪ್ರವಾಸ
ಆ ಪ್ರ ಪ್ರವಾಸಕ್ಕೆ ಕರೆ ಎದಕೊಂಡು ಹೋದಾಗ ಹೋಗಿದ್ವಿ ಶ್ರಾವಣ ಬೆಳಗೋಳ ಅ ಕುಕ್ಕೆ ಮೈಸೂರು ಆಮೇಲೆ ಹೊರ್ನಾಡು
ಹ್ಮ್
ಹ್ಮ್
ಮೈಸೂರು ಅರಮನೆಯನು ನೀವು ನೋಡಿದ್ದೀರಿ
ಹಾ ನೋಡಿ ತುಂಬಾ ವಿಶಾಲವಾಗಿದೆ ತುಂಬಾ ದೊಡ್ಡದಾಗಿದೆ ನೀವು ನೋಡಿದ್ದೀರಾ
ನಾವು ಮೈಸೂರರ ಮನೆ ನೋಡಿದ್ದೇವೆ ಆದರೆ ನೀವು ಒಳಗಡೆ ಹೋಗಲಿಲ್ಲ ನಾವು ಹೋಗುವದಕ್ಕೆ ಕಕೆ ಸಮಯವಾಗಿತ್ತು ರಾತ್ರಿ ವೇಳೆ ಆಗಿತ್ತು ಸಂಜೆ ಆಗಿತ್ತು ಹಾಗಾಗಿ ದೀಪಗಳಿಂದ ಅಲಂಕಾರವಾಗಿರುವಂತಹ ಅರೆಮನೆಯನ್ನು ನೋಡಿದ್ದೇನೆ ಒಳಗೆ ಹೋಗಲಿಲ್ಲ ಮತ್ತೆ ಮತ್ತೆ ಮುಂಜಾನೆ ಬೇಗ ಬರಬೇಕು ಆ ನನ್ನ ವಸತಿನಿಯಲ್ಲ ಕೆ ಸಮಯಕ್ಕೆ ಸೇರಬೇಕು ಎಂದು ಅಲ್ಲಿಂದ ಹಾಗೆ ತೆಂದಿದು
ಹಾ
ಹ್ಮ್
ಹ್ಮ್ ಮತ್ತೆ ಮತ್ತೆ ನೀವ್ ಯಾವ
ಅಲ್ಲ ಅಲ್ಲ ನೀವು ಅರಮನೆ ಒಳಗಡೆ ಹೋಗಿ ನೋಡಿದ್ದೀ ಯೇ ಚಾಮುಂಡಿ ಬೆಟ್ಟಕ್ಕೆ
ಚಾಮುಂಡಿ ಬೆಟ್ಟ ಹೋಗಲಿಲ್ಲ
ಹೋಗಲಿಲ್ಲ ಹತ್ತಿರವೇ ಇತ್ತು ಅಲ್ಲವೇ ಹೋಗ
ಕರೆದುಕೊಂಡು ಹೋಗಲಿಲ್ಲ ಪ್ರವಾಸಕ್ಕೆ ಹೋಗಿದ್ದವಾಗ ಟೈಮ್ ಆಗ ಇತ್ತು ಅನ್ಬಿಟ್ಟು ಕರೆದುಕೊಂಡು ಹೋಗಲಿಲ್ಲ
ಹೌದೇ ಹ್ಮ ಮತ್ತೆ ಬೇರೆ ಕಡೆ ಎಲ್ಲ ಎಲ್ಲೆಲ್ಲಿ ಹೋಗಿದ್ದೀರಿ
ಹ
ನನ್ನ ಧ್ವನಿ ಕೇಳುತ್ತಿದಯೇ
ಬೆರೆ ಕಡೆ ಕೆ ಅರ್ ಎ ಸು ಡ್ಯಾಮು ಮತ್ತೆ ಧರ್ಮಸ್ಥಳ ಧರ್ಮಸ್ಥಳ ಹೋಗಲಿಲ್ಲ
ಹ್ಮ
ಅಷ್ಟೇ ಉಂದುಕೊಂಡುತ್ತೇನೆ ಹಾಗ ಆಮ್ಮಲೆ ಕುಕ್ಕೆ ಸುಬ್ರ್ಮಣ್ಯ
ನೀವು ಹೊರಗಡೆ ಎಲ್ಲೋ ಹೋಗುತ್ತಿದ್ದೀರಿಯೇ
ಹಾ ಹಸೂಗೆ ನೀರ ಇಡ್ಬೇಕು ಅಂತಂದರು ಮುಸರಿನಿರು ತಗೊಂಡ ಹೋಗ್ತಾ ಇದ್ದೇನೆ
ಹೌದೇ ಬೇರೆಯವರ ಮನೆ ಹತ್ತಿರ ಹೇಂಗ ತೆಗೆದುಕೊಂಡು ಹೋಗ್ತಿದ್ದೀರಿಯೇ
ಹ ಹೌದು ನಮ್ ಮನೇದು ಸಾಲಲ್ಲ ಅಂತಂದ್ರು ಬೇರೆ ನಮ್ಮ ಮಾವಮ್ಮ ಮನೆ ಹತ್ರ ಇಟ್ಟಿದ್ದೇನೆ ತೆಗೆದುಕೊಂಡು ಹೋಗ್ತಿದ್ದೇನೆ ಈಗ
ಹೌದೇ ನಿಧಾನವಾಗಿ ಹೋಗಿ
ಹಾ ನಿದಾನವಾಗಿ ಹೋಗ್ತಾ ಇದ್ದೆ ಹ ಸೊಪ್ ನೀರಪ್ಪ ಹಾ ಆದ ಮಾಟ್ ತಗೋ ಅಂತ ಹ ಹತ ಹಾ ಧನ್ಯವಾದಗಳು